ಅಲೋ ಹಾಂ ಕೇಳಿಸ್ತಾ ಇದ್ದೇನಪ್ಪ ಅ ಚೆನ್ನಾಗಿದೀವಪ್ಪಾ ನೀವು್ ಚೆನ್ನಾಗಿದ್ದೀರಾ
ನಾನು ಯಾವಾಗ್ಲೂ ಚೆನ್ನಾಗಿ ಟೆನ್ಷನ್ ಇದೆ ಏನು ಇಲ್ಲ ಟೆನ್ಷನ್
ಇಲ್ಲಪ್ಪಾ ನೀವ್ ಚೆನ್ನಾಗಿದ್ರೆ ನಾ ಚೆನ್ನಾಗಿದ್ದಾಗಲ್ಲ ಈಗ ನೀವೇ ದೊಡ್ಡರ್ತರ ಈಗ
ಕನಾ ಚ ಕನಾ
ಹ ಹಾಗೇನಿಲ್ಲಪ್ಪಾ ವಯ ವಯಸ್ಸಿನಲ್ಲಿ ಚಿಕ್ಕನ ಇದರ್ಬೋದು ಅದ್ ಸ್ವಲ್ಪ ಜ್ಞಾನದ ಅಲ್ಲಿ ತಿಳವಳಿಕೆ ಎ ಸರಪಾ ನೀ ತಿಳವಳಿಕೆ ಬಾಳ ಇ ಇದಪ್ಪ ನನ್ಕಂತ ನಾ
ನಿನ್ನಷ್ಟೇಏನಲ್ಪಾ ನಾ ಏನ ಆಾಗ ಏನ್ ಹೊಗಳಳ್ಕಲ್ಲಲ್ಲಾ ನನ್ನ ನಾನೇ
ಹ್ಮ್ ಹೌದೌದೌದು ಏನ್ ಮಾಡ್ತಿದಪ್ಪಾ
ಏನೆಲ್ಲಾ ನೋಡಪ್ಪಾ ಸುಣ ಕುೂಂತನ್ ರೂಮ್ಲ್ಲಿ
ಹ ಹೌದಾ
ಅದೇ
ಹ್ಮ ಏನ್ ಹೇಳು ಏನಾದ್ರು ಸಹಾಯ ಬೇಕಿತ್ತು ಹಾ ಹೇಳಿ ಹೇಳಿ ಏನಾದ್ರು ಸಹಾಯ ಬೇಕಿತ್ತುವ
ಅದೇ ಒಂದ್ ಚಾಯ್ ಹೋಟೆಲ್ ಆಕ್ತಿದ್ದೆ ನಾನು ಜಾಗ್ರ ಅಡ್ಡ ಅಂತೇಳಿ
ಚಾಹದಾ
ಹ್ಮ್
ಹ್ಮ್ ಹಾಕು
ಆಗ್ತಿಂದನಿ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ಅದ್ಕ್ಕಾಗಿ ಹಚ್ಚಿದೆ ಫೋನ್ ನನ್ಗೆ
ಏಯ್ ಹಂಗ ಅಂದ್ರ ಹಂಗಪ್ಪಾ ಸಪೋರ್ಟ್ ಏನ್ ಬೇಕಕ್ ಕೇಳೋ ನೀ ಅಮೌಂಟ್ ಅಮೌಂಟ್ ಏನ್ ಪ್ರಾಬ್ಲಮ್ ಇದ್ಯಾಾ ಏನು ಅಲ್ಲಿ ಜಾಗದ ಪ್ರಾಬ್ಲಮ್ ಇದೆಯಾ ಏನು ಚಾಯ್ ಬಗ್ಗೆ ತಿಳುವಳಿಕೆ ಮಾಹಿತಿ ಇಲ್ಲ ಏನ್ ಏನ್ ನು ಕೇಳು ನನಗೆ ನಾನು ಹೇಳ್ತೇನೆಲ್ಲ
ಚಾಯೆ ಬಗ್ಗೆ ಮಾಹಿತಿ ಬೇಕು ನನ್ಗೆ ಜಾಗನೂ ಇದೆ ನನ್ನ ಬಲ್ಲಿ ಹಣನೂ ಇದೆ
ಚಾಯ್ ಬಗ್ಗೆ ಮಾಹಿತಿ ಅಲ್ಲಕ್ ನೋಡಪಾ ಚಾಯ್ ಒಂದ್ ಸಾರಿ ಮಾಡಿದ್ರೆ ಅದು ಹಾಲಿನ ತರಾ ಘಮ ಘಮ ಅನ್ಬೇಕ ಅದು ಆ ರೀತಿ ನೀವು ಚಾಯ್ ಮಾಡಿದ್ರೆ ಮುಂದಿದ್ದ ಗ್ರಾಹಕರುನು ಬರುತ್ತದೆ ಚಾಯ್ ಒಟ್ಟ ಚೆನ್ನಾಗಿ ಮಾಡ್ಬೇಕು ಚಾಯ್ ನೀವು
ಚೆನ್ನಾಗ್ ಮಾಡ್ಬೇಕಾ
ಹ್ಮ್ ಇನ್ನು ಈ ಇಡ್ತಿಯಲ್ಲ ಇಲ್ಲಿ ಅಲ್ಲಿ ಊರಲ್ಲಿ ಇಡ್ತಾನ ಬೇರೆ ಸಿಟಿಅಲ್ಲಿ ಇಡ್ತಿಯ ಚಾ ಅಂಗಡಿ
ಏನು
ಚಾ ಅಂಗಡಿ ಅಲ್ಲೇ ನೀ ಊರಲ್ಲೇ ಇಡೋದೇ ಏನು ಬೇರೆ ಕಡೆ ಇಡೋದು
ಇಲ್ಲೇ ಸದ್ಯದ್ರಲ್ಲಿ ಇಲ್ಲಿ ನಮ್ಮ ಊರ ಹತ್ತಿರ ಒಂದು ಪೆಟ್
ಹೌದಾ ಹ್ಮ ಹ್ಮ ಹ
ಹಂಗಂದ್ರೆ ನೋಡು ಅಂದ್ರೆ ಅಲ್ಲಿ ರೋಡಿಗೆ ಇಟ್ಟು ಬಿಡ ರೋಡಿಗ ಅಂದ್ರೆ ಏನಾದ್ರು ಅಲ್ಲಿ ಏನಾದ ಇದರ್ಬೇಕಕ್ ನೋಡಲ್ಲ ಅಂತರ ರೋಡಿಯಲ್ಲಿ ಇಟ್ಬಿಡ್ ನೀನು ರೋಡಿಗೆ ರೋಡ್ ರೋಡ್ ಸೈಡ್ ಇಡ್ಬಕ್ ನೋಡ ಚಾ ಅಂಗಡಿ ಇಟ್ರೆ
ಅದೇ ಪೆಟ್ರೋಲ್ ಪಂಪ್ ಜಿಯೋ ಪೆಟ್ರೋಲ್ ಪಂಪ್ ಇದೆ ಅಲ್ಲಿನು ಬಾಳ ಅಲ್ಲಿನಿಂದ ಲಾರಿ ಡ್ರೈವರ್ ಗಳೆಲ್ಲಾ ಅಲ್ಲೇ ನಿಂದಿರ್ತಾರೆ
ಹಾ ಪೆಟ್ರೋಲ್ ಪಂಪ್ ಹತ್ರ ಅಂದ್ರೆ ಮತ್ತಷ್ಟ ಒಳ್ಳೇದಾಗುತ್ತೆ ಯಾಕಂದ್ರೆ ಬಾಳ ಜನ ಎಲ್ಲಾ ಪೆಟ್ರೋಲ್ ಹಾಕೋಳಕ್ ಡೀಸೆಲ್ ಹಾಕೋಳಕ್ ಹಾಕ್ಲಕ್ ಬರ್ತಾರಲ್ಲ ಅಲ್ಲಿ ಚಾಕ್ ಕುಡುದು ಅಲ್ಲಿ ಬೇರೆ ಉರುಲಿಂದು ಬರ್ತಾರಲ್ಲ ಬಾಳ ಗಿರಾಕಿ ನ್ ಆಗುತ್ತೆ ನಿಮಗೆ
ಸ್ವಲ್ಪ್ ಚಾಯ್ನ್ ಬಗ್ಗೆ ಮಾಹಿತಿ ಹೇಳಪ್ಪ ಅಣ ನನಗ್ ಗೊತ್ತಿಲ್ಲ
ಈಗ ಚಾಯದ್ ಬಗ್ಗೆ ನೋಡಪ್ಪಾ ಚಾಯ್ ಇದ್ರಾಗ ಸಕ್ರಿ ಚಾ ಅಂತ ಬರ್ತದೆ ಬೆಲ್ಲದ ಚಾ ಬರ್ತದೆ ಇನ್ನೊಂದು ಇನ್ನೊಂದ್ ಸೊಪ್ಪಿನ ಚಾ ಅಂತ ಬರ್ತದೆ ಈ ರೀತಿ ಚಾಯದಾಗ ನೀನು ಈಗ ಮಾಡೋದು ಬಾಳ ಸಕ್ರಿ ಚಾ ಮಾಡ್ತೇನೆ ಬೆಲ್ಲದ ಚಾ ಮಾಡ್ತೇ ಎರಡು ಮಾಡ್ತೇ ಒಂದ ಚಾದ ಅಂಗಡಿದಾಗ
ಬೆಲ್ಲ ಚಾ ಗ್ರೀನ್ ಟೀ ಕಾಫಿ
ಓ ಬೆಲ್ಲದ ಚಾ ಮಾಡ್ತೀಯಾ
ಹ್ಮ ಬೆಲ್ಲದ ಚ ಗ್ರೀನ್ ಟೀ ಮಾಡ್ತೀನಿ ಕಾಫಿ ಮಾಡ್ಬೇಕಂತ ಮಾಡಿದೀನಿ ಕೋಲ್ಡ್ ಕಾಫಿ
ಓ ಕೋಲ್ಡ್ ಕಾಫಿ ಇಷ್ಟೆಲ್ಲ ಗೊತ್ತಿದೇಲ್ಲಪ್ಪ ಮತ್ ಮಾಹಿತಿ ಗೊತ್ತಿಲ್ಲ ಅಂತೆಲ್ಲ
ಅಷ್ಟ ಏನ್ ಗೊತ್ತಿಲ್ಲ ಪಾ ನಿನ ಅಷ್ಟ ಇನ್ನ
ಹಾಗೇನಿಲ್ಲ ಚಾ ಇಡ್ತಿಯಲ್ಲ ಚಾಯ ಕೂಡ ಸ್ವಲ್ಪ ಕಾಸ್ಟ್ಲಿ ಬಿಸ್ಕಟ್ ತರ ಬರ್ತ ನೋಡು ಬಿಸ್ಕೆಟ್ ಆಲಿ ಅವು ಖಾರಿ ತರ ಬರ್ತ ನೋಡು ಈ ಸರ ಇಂತವ ಬಾಳ ಇಡ್ಬೇಕಕ್ ಸ್ವಲ್ಪ ಇಂತಥವ ಬಾಳ ಹೋಗುತ್ತ ಸೇಲ್ ಆಗುತ್ತೆ ಚಾ ಕೂಡ ಯಾಕಂದ್ರೆ ಚಾದ್ ಕೂಡ ಬಾಳ ಹೋಗ್ತ ನೋಡ ಇದು ಬಿಸ್ಕೆಟ್ ಬಿಸ್ಕಿಟ್ ಸ್ವಲ್ಪ್ ಸರಿಯಾಗಿ ಇಡಬೇಕು ಇವೆಲ್ಲ ಇಟ್ರೆ ಚಾ ಕೂಡ ಅವ್ನು ಮಾರಾಟ
ಮತ್ತೆ ಇದನ್ನು ಮಾಡಕ್ ಮಾಡಿದೀನಿ ಮತ್ತೆ ಮತ್ತೆ ಬೆಳಿಗ್ಗೆ ಹಂಗೆ ನಷ್ಟಾನೂ ಮಾಡ್ಬೇಕಂತ ಮಾಡಿದೀನಿ
ಒ ನಾಷ್ಟ ನು ಇಡ್ತೀ ಅದ್ರಾಗೆ
ಹ್ಮ್
ಈ ತರ ಎಲ್ಲಾ ಮಾಡ್ಲತಿಯಾ ಇಲ್ಲ ಇಡು ಇಡು ನಾಷ್ಟಾನೂ ಇಡು ಮತ್ತೆ ಸಂಜಿಕೆ ಚಾ ನೂ ಇಡು ನಾಷ್ಟ ಅಂದ್ರೆ ಏನ ಮಾಡಕ್ ಏನನ್ ಮಾಡಬೇಕಕ್ ಮಾಡಿದ್ಯಾಾ
ಈಗ ಯಾರಾದ್ರು ಬೆಳಗ್ಗೆಯಲ್ಲಿ ಲಾರಿ ಡ್ರೈವರಗಳು ನಿಂದರ್ತಾರ್ ಅಂತ ಹೇಳಿದ್ನಲ್ಲ ಬೆಳಿಗ್ಗೆ ಪೂರಿ ಇಲ್ಲ ದೋಸೆ ಇಡ್ಲಿ ಮಾಡ್ಬೇಕಂತ ಮಾಡಿದೀನಿ
ಓ ಪೂರಿ ದೋಶಾ ಒಳ್ಳೇದ್ ಬಿಡು ಆ ರೀತಿ ಮಾಡಿದ್ನು ಆತ ಗಿರಾಕಿಗಳು ಆತ ಪಾಪ ಅವರು ಅಲ್ಲಿ ಅಲ್ಲಿ ಗಾಡಿಗಳು ಹೊಡ ಬರ್ತವಲ್ಲ ಮತ್ತು ಹಸುವಾಗಿ ಅವ್ರರಿಗೂ ಅಲ್ಲೇ ಪೆಟ್ರೋಲ್ ಪಂಪ್ ಅಲ್ಲಿ ಸನಿ ಜಲ್ದಿನಿಂದ ಹೋಟಲ್ ಕಂಡು ಬರುತ್ತೆ ಅಲ್ಲೇ ಉಪಹಾರ ಮಾಡಿಬಿಡ್ತಾರೆ ಅಂದ್ರೆ ಅಲ್ಲಿ ನೀವು ಹೋಟಲ್ ಮಾಡತಿ ಅಲ್ಲಾ ಸ್ವಲ್ಪ ಸೈಡ್ಗೆ ಅ ಕುಂದರೋದು ಗಿಂಡ್ರದು ಸ್ವಲ್ಪ ಚಲೋ ಸ್ವಲ್ ನೆಳ್ಳು ಏನೋ ಒಂದು ಟೆಂಟ್ ಗಿಂಟು ಹೊಡೆದ್ಕೇಸಿ ಕುಂದರ ಸ್ವಲ್ಪ ವ್ಯವಸ್ಥ ಮಾಡಬಿಡ ಅಲ್ಲಿನು ನೀನು
ಇಲ್ಲಾ ಮುಂದೆ ಎಲ್ಲಾ ಶಡ್ ಹಾಕ್ಬೇಕಂತ ಮಾಡಿದೀನಿ ನೀಟಾಗಿ ಅವು ಕುರ್ಚಿಗಳು ಬರ್ತಾವ್ ನೋಡು ಕೂಡಕೇನ್ ನೀಟ್ ಆಗಿ ಸ್ಟೈಲಿಶ್ ಆಗಿ ಕಾಣ್ತವ್ ನೋಡು
ಹೌದೌದು ಇವೆಲ್ಲಾ ಇಟ್ರೆ ಬರ್ತಾರೆ ಇವ್ರ್ ಗಿರಾಕಿಗಳೆಲ್ಲ ನೆರ್ಳಾದ ಪಲ್ಯನ ಕೂಡ್ಬೇಕಂತ್ ಬರ್ತಾರೆ ಇಲ್ಕಂದ್ರೆ ನಳ್ಳಿ ಸರಕ್ಕಂದ ಕುಂತನೋ ಏ ಚಾ ಕೊಡ ಅಂತ್ ಹೇಳ್ತಾರೆ ಈಗ ಸ್ವಲ್ಪ್ ಚಲೋ ಕುಂದಿರ್ಲಕಂದ್ರೆ ಸಿಸ್ಟಮ್ಯಾಟಿಕ್ ಇತ್ತುಂದ್ರೆ ರೂ ಬರ್ತಾರೆ. ಈಗೇನಿಲ್ಲ ಬರೀ ಬಿಸ್ಲಾಗಿತ್ತಂದ್ರೆ ಏ ಅಲ್ ಯಾಕ್ ಹೋತಿಪ್ಪ ಅಂತ್ಬಿಡ್ತಾರೆ ಎಲ್ಕಂದ್ರೆ.
ಮತ್ತೆ ಫ್ಯಾಮಿಲಿದವರು ಬಂದ್ರಪ್ಪ ಅಂತಂದ್ರೆ ಅವ್ರಿಗ್ ಒಂದ್ ರೂಮ್ ಮಾಡ್ಬೇಕಂತ ಮಾಡಿದೀನಿ ನೀಟಾಗಿ.
ಹ್ಮ್ ಹೌದು ಫ್ಯಾಮಿಲಿ ಅವು ಹೆಣ್ಮಕ್ಳು ಬರ್ತಾರೆ ಪಾಪ ಅವರು ಗಂಡ್ ಮಕ್ಳ ಅಲ್ಲಿ ಕುಂದ್ರ ಬಡದ ಹೌದು ಹೌದು ಅವ್ರ್ಗೂ ಕರೆಕ್ ರೂಮೆ ಮಾಡಿಬಿಟ್ ಫ್ಯಾಮಿಲಿಗಂತ
ನನ್ ಐಡಿಯಾ ಚೆನ್ನಾಗಿವೆ ಇಲ್ಲ ಹೇಳಪ್ಪಾ.
ಏ ಐಡಿಯಾ ಚೆನ್ನಾಗಿದ್ಯಪ್ಪ ಮತ್ ಇಷ್ಟ್ ಎಲ್ಲ ನೋಡ್ ಬರೀ ಚಾದ್ ಅಂಗಡಿ ಅಂತ ಹೇಳ್ಕಿಸಿ ಹೋಟಲೆ ತರ ಮಾಡ್ಬಿಡ್ ಇಲ್ಲಾತೇನ್ ನೀ ನೀರಲ್ಲ ಇದು
ಇಲ್ಲ ಮತ್ತೆ ಈಗ ಹೋಟೆಲ್ ಅಂತ ಮಾಡಿದ್ರೆ ಅದ್ರಲಿದ್ದಾನು ಇನ್ಕಮ್ ಬರ್ಬೇಕು ಎಲ್ಲದ ಕಡೆ ಇಂದ ಹಣ ಬಂತಂತಂದ್ರೆ ನಾನ್ ಜಲ್ದಿ ಏನಾದ್ರು ಆ ಸಕ್ಸಸ್ ಆಗ್ಬೋದು.
ಹೌದೌದು ಇಲ್ಲ ನೀ ಹೇಳೋದು ಕರೆಕ್ಟ್ ಇದೆ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಇದೆ ನೀ ಹೇಳೋ ಮಾತು.
ಈ ತರ ಮಾಡ್ಬೇಕಂತ ಅನ್ಕೊಂಡಿದೀನಿ ಇನ್ನ ಏನೇನ್ ಆಗುತ್ತೆ ನನ್ಗೆ ಗೊತ್ತಿಲ್ಲಪ್ಪಾ.
ಇಲ್ಲ ಇಲ್ಲ ಮಾಡೋದು ಒಳ್ಳೇದ್ ಮಾಡುದು ನೀ ಒಳ್ಳೆ ಒಂದು ಮ ಪ್ಲಾನ್ ಹಾಕಂಡಿಯ ಆ ಪ್ಲಾನ್ ತಕ್ಕಂ ತೆ ಅದ್ ಎಕ್ಸಿಕ್ಯೂಷನ್ ಮಾಡು ಮತ್ತು ನಿನ್ಗ್ ಏನಾವ್ಗ ಏನಾ ದ್ರು ಬೇಕಿದ್ರೆ ಸಾ ಅಮೌಟ್ ಗಿಮೌಂಟ್ ಸ್ವಲ್ಪ್ ಪ್ರಾಬ್ಲಮ್ ಇದ್ರೆ ಹೇಳು ನಾ ಅಮೌಂಟ್ ಹಾಕ್ ತಿನಿ ಆಯ್ತಾ ಹಂಗೇನ್ ಮುಜುಗರ ಪಡ್ಕೊಬೇಡ ನೀನು
ಅಲ್ ಹಾಕ್ ತ್ನಂತ್ ಹೇಳ್ದೆ ನಮ್ ಪಪ್ಪಾ ನೀ ಎಷ್ಟಾರು ಖರ್ಚ್ ಮಾಡಪ್ಪಾ ನಿನ್ ಕೆಲ್ಸ ನೀನ್ ಮಾಡಪ್ಪಾ ನೀನ್ ಏನಾದ್ರು ಒಂದು ಅಚೀವ್ ಮಾಡು ಅಂತ ಹೇಳಿ ನಮ್ ಪಪ್ಪಾನೂ ಹೇಳಿದ್ದಾರೆ ಅಮೌಂಟ್ ಕೊಡ್ತೀನಂತ
ಹೌದೌದೌದು.
ಈಗ ಇಲ್ಲೇ ಇದ್ದೀನಪ್ಪಾ ಈಗಿಲ್ಲೆ ನಮ್ಮೂರಲ್ಲಿದೀನಲ್ಲ ನಾನು ಈಗ ನಮ್ ಫ್ರೆಂಡ್ಸ್ ಎಲ್ಲ ಬಂದು ಕ್ರಿಕೆಟ್ ಆಡಕ್ ಹೋಗೋಣ ಬಾ ಅಂತ ಅಂತಿದ್ದಾರೆ ಟಫ್ಗೆ
ಹೌದಾ ಕ್ರಿಕೆಟಿಗೆ ರಾತ್ರಿಗಾಡ್ತೀರ ಹೋಗಿ?
ಈಗೆಲ್ಲಾ ನಮ್ ಫ್ರೆಂಡ್ಸ್ ಎಲ್ಲಾ ಈಗ ಬೆಳಿಗ್ಗೆ ಕೆಲ್ಸಕ್ ಹೋಗ್ತಾರೆ ರಾತ್ರಿನೇ ಟೈಮ್ ಸಿಗೋದಲ್ಲ ಅವ್ರಿಗೆ
ಹತ್ತಾರೆ ಅವರು
ತ್ರಿನೆ
ಹೌದೌದೌದೌದು. ಇಲ್ಲ ಮಾಡು ನೀ ಚಾದಂಗ್ಡಿ ಪ್ಯಾನ್ ಒಳ್ಳೆದಿದೆ ಮಾಡು ಈಗ ಯಾವ್ದು ಕೆಲ್ಸನು ಒಳ್ಳೆ ಹೇಳಿದ್ ಮಾಡ್ ತದು ದೊಡ್ಡ ಮಟ್ಟದೇನಲ್ಲ ಚಾದಲ್ಲಿ ಬಾಳ ಲಾಭ ಇದ್ಯಪ್ಪಾ ಆಡುನು. ಹೂಂ ಅಲ್ಲಿ ಒನ್ ಮನೆ ನೋಡೊ ನಾವು ಯಾವ್ದೇ ಅಲ್ಲಿ ಹೋಗಿದ್ದೆ ಅವ್ನ್ ಕೇಳಿದ್ದೆ ಅಣ ಎಷ್ಟ್ ಬರ್ತೈತೆ ಆ ದಿನುಕ್ ಕೆ ತಿಂಗ್ಳುಗೆ ಅಂದ್ರೆ ದಿನಿಕ್ಕೆ ನೋಡಪಾ ಐದ್ ರಿಂದ ಆರ್ ಸಾವಿರ ಬರ್ತದೆ ತಿಂಗ್ಳಿಗೆ ಯಪ್ ಪತ್ರಿಂದ ಎಪ್ಪತ್ತೈದ್ ಸಾವಿರ ಆಗುತ್ತಂತ್ ಹೇಳ್ತಾ ಅವನು ಇಷ್ಟೆಲ್ಲಾ ಇದ್ಯಪ್ಪಾ ಚಾದಲ್ಲಿ ಬಾಳ ಲಾಭ ಇದೆ ಯಾಕಂದ್ರೆ ಚಾ ಈ ಚಾ ಅಂತ ಬಂದ್ರೆ ಚಾ ಒಂದೇ ತೊಗಲ ಗ್ರ ಗ್ರಾಹಕರು ಚಾ ಕೂಡ ಬಿಸ್ಕಿಟು ಮತ್ತೆ ಇ ಸಿಗರೆಟು ಗಿಗ್ರೇಟು ಅವೆಲ್ಲಾ ಇರ್ತಾವಲ್ಲ ಅವೆಲ್ಲ ತೋತಾರಲ್ಲ ಅದುಕೆಲ್ಲಾ ಬಿಲ್ ಎಟ್
ಹೌದೌದು.
ಹೂಂ ಇಷ್ಟೆಲ್ಲಾ ಆಂ ಬರೆ ಚಾ ಬರೇ ಚಾ ಇದ್ರೆ ಬಾಳ ಆಗಲ್ಲ ಗಿರಾಕಿ ನಿಮ್ಗೆ ಚಾ ಕೂಡ ಬಿಸ್ಕೆಟು ಅವು ಇವು ಸ್ವಲ್ಪ ನೀರಿನ್ ಬಾಟಲು ಮತ್ತೆ ಡ್ರಿಂಕ್ಸ್ ಅವು ಇವು ಸ್ಪ್ರೈಟ್ ಅವೆಲ್ಲ ಇ ಅಟ್ಟು ಬಿಟ್ಟೆ ಬಾರಿ ಒಳ್ಳೇದಾಗುತ್ತೆ ನೋಡಪಾ
ನನುಗೂನು ಒಬ್ರು ಸಜೆಸ್ಟ್ ಮಾಡಿದಾರೆ ಜಾಗ್ರಿ ಅಡ್ಡಾ ಅಂತೇಳಿ ಅವರು
ಹ್ಮ್ ಜಾಗ್ರಿ ಅಡ್ಡಾ ಏ ಇದು ಚಾ ಇದು ಅಡ್ಡೆಲ್ ಹಾಕ್ತಿತ್ ಏನದು ಟೈಟಲ್
ಹ್ಮ್ ಕಂಪನಿದದು ಒಂದ್ ಹೆಸರು ಜಾಗರಿ ಅಡ್ಡ ಅಂತೇಳಿ ಒಂದು ಕಂಪನಿ ಹೆಸರು.
ಹೌದಾ
ಹೌದು.
ಹ್ಮ್ ಅದೇ ಟೈಟಲ್ ಆಗ್ಬಿಡಲ್ಲ ನಿಂದು ಚಾಕು.
ಹ್ಮ್.
ಅದು ಚಹ ಅಂಗಡಿ ಅಂತ ಇಡ್ ಇಡ್ತಿ ಅಲ ಅದಕ್ ಮ್ಯಾಗ ಅದೇ ಒಂದು ಇಟ್ಬುಡು ಹೆಸರು.
ಅದೇ ಹೆಸರು ಇಡ್ಲ.
ಹ್ಮ್ ಅದೇ ಇಟ್ಬುಡು ಒಳ್ಳೆ ಹೆಸರಿದೆ ಮತ್ ಹೋಗಿ ಮತ್ತೆಲ್ಲಿ ನೀ ಅಲ್ಲಿ ಇಲ್ಲಿ ಹೆಸರು ಹುಡುಕಾಡ್ತಿ ಜಾಗರಿ ಅಡ್ ಅಂತ ಇಟ್ ಬುಡು ಅದುಕ್ ಸ್ವಲ್ಪ ಲೈಟಿಂಗ್ ಗೀಟಂಗ್ ಸ್ವಲ್ಪ ಡೆಕೋರೇಷನ್ ಮಾಡ್ಬಿಡು ಯಾಕಂದ್ರ ರಾತ್ರಿ ಬಾ ರಾತ್ ಗ್ರಾಹಕ್ ಗಳಿಗ್ ಕಾಣಬೇಕಲ್ಲ ನಿಂದ್ ಅಲ್ಲಿದೆ ಹೋಟೆಲ್ ಅಂತ ಆ ರೀತಿ ಸ್ವಲ್ಪ ರೋಡಿಗ್ ನೀ ಲೈಟಿಂಗ್ ತರ. ಮಾಡಿದ್ರೆ ಕಾಣುತ್ತೆ ಅವಾಗ ಬರ್ತಾರೆ ಗ್ರಾಹಕರು ರಾತ್ರಿಗೆ.
ಇಲ್ಲ ನಾನು ಅಬ್ಬುಬಾಯಿ ಕೆಫೆ ಸೆಂಟರ್ ಅಂತ ಹಿಡ್ಬಾಕ್ ಮಾಡಿದ್ದೆ.
ಅಬ್ಬುಬಾಯಿ ಈ ಹಬು ಹೇ ಇಗ್ ನೋಡಪಾ ನೀನ್ ಹೆಸರು ಬಾಳ್ ಈಗ ಎಲ್ಲಿದ್ರು ಹೆಸರುಗಳು ಇಡಲ್ಲ ಯಾಕಂದ್ರೆ ಹೆಸ್ ಇಟ್ರು ಮಂದಿ ಸರಿಯಕಗಿರಲ್ಲ ಅಲ್ಲಿ ಏನೇನು ಮಾಡ್ತಾರೆ ಅದ್ರಾಗ ಮಾಟ ಮಂತ್ರ ಅದ್ ಹೆಸರ್ ಮ್ಯಾಗ ಇಡಬಾರ್ದಿನ ಯಾರಾದ್ರೂ ದೇವ್ರ ಹೆಸ್ರು ಮೆಗಾಗ್ಲಿ ಬ್ಯಾಕ್ರಿ ಅಡ್ಡ ಚಕ್ರಿ ಅಡ್ಡ. ಹ ಮತ್ತ ಇತರ ಬೇರೆ ಹೆಸರು ಇಡ್ಬಕು ನೀ ಇಡೋದೆನ್ ತಪ್ಪ ಅಂತ ಹೇಳತಿಲ್ಲಾ ನೋಡ್ ಬಾಳ ಮಂದಿ ಇಡ್ಡಲ್ಲ ಹೆಸರು ತಮ್ಮ ಹೆಸರುದು ಅಡ್ಡ.
ಇಲ್ಲಂತಂದ್ರ ಕಾ ಕೆಎ ಫೋರ್ಟೀನ್ ಫೋರ್ಟಿ ತ್ರೀ ಅಂತ ಹೇಳಿ ಇಡ್ಬೇಕಂತ ಮಾಡಿದೀನಿ.
ಹ್ಮ ಆರೀತಿ ಇಡಬೋದು ಕೆಎ ಫೋರ್ಟಿ. ತ್ರೀ ಕೆಎ ಏಟಿ ಸಿಕ್ಸ್ ಆರೀತಿ ಏನಾದ್ರು ಇಡಬೋದ್ ನೀ ನಿನ್ ಇಷ್ಟ ಅದ್ ಇಡಾಕ.
ಅತರ. ಅನ್ಕೊಂಡಿದಿನೀ ಇನ್ನ ಏನೇನ ಆಗುತ್ತೆನಾ. ಹ್ಮ್.
ಮತ್ತೇಏನಾದ್ರು ರೊಕ್ಕ ಅಮೌಂಟ್ ಗಿಮೌಂಟ್ ಏನಾದ್ರು ಸ್ವಲ್ ಕಮ್ಮಿ ಕಡಿಮಿ ಬಿದ್ರು ಕೇಳಪ್ಪ ಆಗೇನ್ ಮುಜಗಾರ ಪಡ್ಕೊ ಬೇಡ ನಾಕೋಡ್ ನಿ ಫ್ರೆಂಡ್ ಆದಂತ ಕೊಡ್ತೀನಿ ನನ್ ಹಂಗೇನು ತಿಳ್ಕೋಬೇಡ ಆಯ್ತಾ.
ಆಯ್ತಪ್ಪ ನಾನೀಗ್ ಕೇಳೋಕೆ ಒಂತರ ಆಗುತ್ತೆ ಮುಜುಗರ ಆಗುತ್ತೆ.
ಹೇ ಹೌದು ಏ ನನ್ ಯಾರ್ ಫ್ರಂಡ್ ಗಾನಂದ್ರು ಇದ್ ಮಾಡಪಾ ನನ್ ಮಾತ್ರ ಹಂಗೆನ್ ಮುಜ್ ಗಾರ ಇಲ್ಲ ಪಾಪ ಕೊ ಬೇಡುದ್ರೆ.
ಇಲ್ಲ ನಾನೀಗ್ ಏನ್ ಅನುಸ್ತಾಪ ಅಂತಂದ್ರೆ ನಿನ್ ಹತ್ರ ದುಡ್ಡು ಕೇಳಿದ್ರೆ ನೀನ್ ಏನಾದ್ರು ಅನ್ಕೊತೀಯಾ. ಮತ್ತೇಏನಾದ್ರು ಇವ್ನ್ ಹೆಂಗ ಕೇಳ್ತಾ ಇದಾನೆಲ್ಲಪ್ಪಾ ದುಡ್ಡು ಅಂತ ಅನ್ಕೊಂತಾರೆ ಏನಂತ್ ನನಗೆ ಅದೊಂದು ಇದೇ ಇರುತ್ತೆ.
ಹೇ ಹಾಗೇನಿಲ್ಲಪ್ಪಪಾ ಇಗ ಪಾಪ ನಾ ಕಷ್ಟದಲ್ಲಿದ್ದಾಗ ನಂಗ ನೀ ಕೊಟ್ ಕೊಟ್ಟಿದಿಯ ಅಮೌಂಟ್ ನಾನೀಗ್ ನೀ ಸಹಾಯ ಮಾಡಿದ್ದ ಅಂದ್ಮೇಲೆ ನಿನಿಗ್ ನಾ ಮಾಡ್ಲೇಬೇಕಲ್ಪ ಸಹಾಯ.
ಮಾಡ್ಲಬೇಕಪ್ಪ ಮತ್ತೆ.
ಹ್ಮ್.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
ಮಾಡು ಮಾಡು ಈಗ ಎಷ್ಟು ಈಗ ನಾಳೆನ್ ಸ್ಟಾರ್ಟ್ ಆಗುತ್ತೆ ನಿಂದ ಹೋಟೆಲ್ದು ಕೆಲ್ಸ ಎಲ್ಲ ಎಲ್ಲ. ಹೇಳಿದೆ ತಾನೆ ಅದು ಟೀನ ಗಿನ ಅದ್ ಏನೇನು ಜಾಗದ್ ಅದು ಅಲ್ಲೆಲ್ಲ ಹೇಳಿದ್ ಬಿಟ್ಟಿದ್ದಲ್ಲ ಎಲ್ಲೋತು.
ದೀನ್ ಸೆಡ್ ಹೊಡಿಯೋರ್ಗು ಹೇಳ್ದೀನಿ ಬರ್ತೀನಿ ಅಂತ ಹೇಳಿದ್ರ ನಾಳಿಗೆ.
ಹಾ ಹಾ.
ನಾಳೆ ಬಂದ್ರಪ್ಪ ಅಂತಂದ್ರೆ ಮಾಡಸ್ಬೇಕ್ ಕೆಲ್ಸ ಅದು.
ಹ್ ಎಲ್ಲ ಎಲ್ಲ ಹೇಳ್ಬಿಡದು ಟೀಮ್ ಸೇಟ್ಟಿಗೆ ಮತ್ತ ರಾತ್ರಿ ಡೆಕೋರೇಷನ್ ಸರಿಯಾಗಿ ಲೈಟಂಗ್ ಡೆಕೋರೇನ್ ಮಾಡಿಬಿಡು ಮತ್ತ ಅದು. ಚಲೋ ಚಲೋ ಸೋಲ್ಪ್ ಡೇಕೋರೇಷನ್ ಚೇರ್ಗಳು ಹೇಳ್ಬಿಡಪ ಮತ್
ಹ್ಮ್ ಅವರೇ ಪೋನ್ ಇದಾರೆ ನೋಡು ಟೀನ್ ಶೇದಿನವ್ರು.
ಓ ಅವ್ರೆ ಹೌದ ಹೌದು ಹೇಳು ಅವ್ರಿಗೆ ಆಮೇಲೆ ಅದೇ ಅದು ಸ್ವಲ್ಪ ಅದು ಕುರ್ಚುಗಳು ಇರ್ತಾವಲ್ಲ ಡಿಸೈನ್ ಹೇಳ್ಬಿಡು ನೀನು.
ಅವ್ರು ಪೋನ್ ಹಚ್ತಾ ಇದಾರೆ ಸ್ವಲ್ಪ ಆಮೇಲೆ ಹಚ್ಲ ನಿನ್ಗೆ.
ಯಾರ್ ಫೋನ್ ಹಸ್ತಿದ್ದಾರೆ.
ಗ ಶೆಡ್ನರು ರಸ್ತ ಇದ್ದಾರೆ ಹೌ ಧನ್ಯವಾದ